ಹಲೋ ಹಲೋ ಹಾ ಏನ್ ನಡಸಿಡಿ.
ಏನಿಲ್ಲ ಈಗ ಎದ್ದ ನೌನ ಹೋಗಿಲ್ಲ.
ಅಣ್ಣ ಸ್ವಪ ನೋಡಿ ಮಾತಾಡ.
ಏನ ಅಂದಲ್ಲ ನಾನ.
ಅಲ್ಲಾ ನೋಡಿ ಮಾತಾಡ ಅಂತ ಹೇಳತ ಏನ್ ಅಂದಿಲ್ಲ ಬಿಡು.
ಹ್ಮ.
ಹ್ಮ ಮೂಗದು ಅನ ಎಕ್ಸಾಮ್.
ಹ ಮುಗ್ದ ನಿನ್ನೆನ
ಅ ಅ ಊರಿಗ ಯಾವಾಗ ಪಯಾಣ ಮತ್ತ
ನಾಳೆ ಊತ್ ನಾಡುದ್ ಬರ್ಬಾಕು.
ಯಾಕೆ ಇವತ್ ಹೋಗಕ್ ಮೂರ್ತ ಇತ್ತಲೆನ್ ನಾನು.
ಮೂರ್ತ ಚಲೆಲೆಯಾಪ್.
ಯಾಕಪ್ಪ ಅಂತದ್ ಏನಾತಿವತ್.
ಹೇರ್ತ ಕಟಿಂಗರ ಮಾಡ್ಸ್ಬೇಕು ಕಟಿಂಗ್ ಮಾಡ್ಸ್ಲ ನನ್ಮಪ್ಪ ನನ್ ಮಗನೆ ಅಲ್ಲಂತನ.
ಯಾರೋ ಬ್ಯಾರ್ಯರ್ ಬಂದಾರಂತಾಲೆನ್. ಹಾ.
ಇಲ್ ಇದ್ದಾಗೆಂಗಿದ್ದ ಅಲ್ಲೋಗ್ ಹೆಂಗಗೆನ್ ನೋಡವ ಅಂತನ್ ಅದ್ಕ್ಕೆ.
ಮತ್ತೆನ್ ನಡ್ಸಿದೆ ಅಕೆಂಡ್ಯಾ ಗೇಮ್.
ಇಲ್ಲ ಡಿಲೀಟ್ ಮಾಡಿದ್ದೆ ಅದ್ ಹಾಕಿಲ್ಲ.
ಅದು ಎಕ್ಸಾಮ್ ಮುಗ್ದಿಲ್ಲ ಅಕೆಂಡೆಡನಿದೆ.
ಮನ್ಷ್ಯ ಹೋಗ್ಯದ್ ಅದ್ರು ಮ್ಯಾಲೆ ಆಡನ್ ನಡಮ್ ಮನ್ಸ ಬಂದಾಗಡಮ್.
ಯಾಕ್ ಅಂತ ಪರಿ ಮನ್ಸೂಗೆದ ಅದು.
ಹ್ಮ್.
ಅದ್ ಮತೊಂದ್ ಐಫೋನರ ಕೊಡ್ಸು ಸ್ಟ್ರೀಮ್ ಮಾಡಮ್.
ಇನ್ ನನ್ ಫೋನಿಗ್ ಡಿಸ್ಪ್ಲೇ ಹೋಡ್ದುದೇ ಅಕ್ಸ ಆಗವಲ್ದ್ ನನಾ
ನಿನ್ ಫೋನ್ ಯಾವಾಗ್ ಡಿಸ್ಪ್ಲೇ ಹೋಡ್ದಾದ್.
ಹೊಡ್ದು ಮತ್ತೊಂದ್ ತಿಂಗಲೈತ್ತಿಗ್.
ಹಾ.
ಹ್ಮ್ ಅಂದ್ರ ಮ್ಯಾಗ್ ಸೀಳೆದಷ್ಟೇ ಅದು. ಗ್ಲಾಸಿಗದಕ್ ಲಾಕ್ ಆಗಿಲ್ಲ. ಪಬ್ಜಿ ಅಡಗೆ.
ಹ್ಮ್ ಹ್ಮ್ ಯು ಐ ಗ್ಲಾಸದೆನಾ.
ಹಾ.
ಗ್ಲಾಸ್ ಯಾವ್ದಾದ್ ಅಂದೆ ಟೆಂಪ್ರವರಿ ಗ್ಲಾಸ್ ನಾರ್ಮಲ್ ಅದ ಇದ್ ಇದ್
ಹೇ ಅದು ನಾ ಹಾಕಿ ಅದು ಹಾಕಿದ್ದೆ ಇಲ್ಲ ನಾನು. ಹಾಕಿದ್ದೆ ಅದು ಹೊಡ್ದ್ ಒಳಗಿಂದ್ ಹೊಡ್ದದ ಕಾರ್ವುಡ್ ಗ್ಲಾಸ್ ಇತ್. ಅದನ್ ತಾಗ್ದ್ ಮತ್ತ ಡಿಸ್ಪ್ಲೇ ಹೋದಲಿಂದ್ ಹಾಕೆ ಇಲ್ಲ ತಗ್ದೇ ಬಿಟ್ಟಿನ್.
ಈ ಊರಿಗೊತ್ತಿಯಲ್ ನೀಮ್ ಅಪ್ಪ ಐಫೋನ್ ಕೊಡುಸ್ತನ್ ತೋ.
ಕೊಡಸ್ತಾನ್ ಕೊಡ್ಸಾಲ.
ಎಲ್ಲ ಕೊಡಸ್ತಾನ ಬಲೇ ಗಳ್ಸಿಟ್ ಏನ್ ಮಾಡ್ತಿರಿ.
ಇಬ್ರುದ್ ಗಾಳ್ಸಿಡ್ಬಾಕೊ ತಮ್ಮ ಅಕ್ಕ ತಂಗಿಯರ್ಗ್ ಕೊಡ್ಬಕಲ್ ಏನ್ ಮಾಡ್ತಿ. ಏನ್ ಹೊಡೆಯಲ್ತಮ್ಮ ಸುಮ್ಮ್ನೆ. ಸುಮ್ನೆ ಗಳ್ಸಿಟಾನ್ ಎಲ್ಲದು ಕುಂಡೆದಂಗ್ ಅಡ್ತಿರ್ತಾರ.
ಹಾ ಹಾ ಹಾ ಹಾ ಹಾ ಹಾ ಇರ್ಲಾಣ ಇರ್ಲಿ.
ಕೊಡ್ಬಾಕಲ ಎಲ್ಲಾ ಹೆಣ್ಮಕ್ಳಿಗ್ ಕೊಟ್ ಕಾಳುಸ್ಬಕತದ.
ಹ್ ಹಾ ಹಾ. ಎಲ್ಲಿಗೋ ಕೊಡಕ್ ಕೊಡಂಗ್ ಕೊಡ್ತಾರ ಪೂರಾ ಇದಿದ್ ಇರ್ಲಾರ್ದ ಎಲ್ಲಟ್ ಕೊಡ್ತಿಯೇನು.
ಏನ್ ಮಾಡ್ತದನಪ್ಪಾ ಆದ್ರಗೀಗಂತ್ರು. ಕೋರ್ಟ್ಗಳು ಹೊಸ ಹೊಸ ರೂಲ್ಸ್ ತರಕತವ ಹೆಣ್ಮಕ್ಳಿಗ್ ಪಾಲ ಅವ್ರಿಗ್ ಪಾಲ.
ಪಾಲ ಕೇಳ್ಬಕು ನಿಮ್ ತಂಗಿದ್ರ್ ನಿಮ್ ಅಕ್ಕಂದ್ರು ನಿನಗೆ.
ಮುತ್ತೆದ ಅಲ್ಲ ಮುತ್ತೇದಾರ್ ಆಸ್ತಿದ ಮೊಮ್ಮಗ್ನಿಗ್ ಪಾಲ ಇಲ್ಲ.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
ಇವ್ ಎಲ್ಲಾ ಬರಕತ್ತವೋ ನಮ್ ನಮ್ ಟೈಮಿಗೆ ಬರ್ತಾವುವು.
ಅಲ್ಲ ನೀಮ್ಮ ಅಪ್ಪಗ್ ಬರಷ್ಟ ದ ಅಂತರ್ ನೀನಗ ಬಂದೇ ಬರ್ತದ ಇಲ್ಲ
ಬರ್ತದ ಅಂದ್ರೆ ಎಲ್ಲಾ ವಷ್ಟು ನಮ್ಮ ಅಪ್ಪನ ಹೆಸರಲೇನ ಇಲ್ಲಲ್ಲ
ಅಲ್ಲ ನಿಮ್ಮಪ್ಪ ಅಲ್ಲ ನಿಮ್ಮ ಈಗ ಒಂದ್ ವೇಳೆ ನಿಮ್ಮ ಅಣ್ಣ ತಂಬರು ನಿಮ್ಮ್ ಅಪ್ಪನ ಅಣ್ಣ ತಂಬರು ಪಾಲ ಮಾಡಿದ್ರ ಅಂದ್ರ ನಿಮ್ಮ ಅಪ್ಪಗ ಎಷ್ಟ್ ಬರಂಗಾದ
ಹ್ಮ್ ಒಂದ್ ಬರ್ತ ಒಂದ್ ಐವತ್ತ್ ಅರವತ್ತರ ತನ ಬರ್ತದ್
ಅರವತ್ತೇಕ್ರ ಹ್ಮ್ ಮತ್ ನಿನೆನ್ ಬೇಕ್ ನಿನಗ್
ಹ ಬರ್ತದಾ ಅವು ಸೂಪ್ಪ ತಕ್ರಾರ್ದಾಗ ಯಾವೂ ಒಂದು ಏನಿಲ್ಲ ಅಂದ್ರ ಎಲ್ಲಾರ ನಡಬರಕ್ ಒಂದ್ ನೂರ ಇಪ್ಪತ್ತ್ ಎಕರೆ ಕೋರ್ಟ್ ಕೇಸನೆಗಾದ್
ಯಾಕ್
ಯವು ಹಂಗೆ ಆವು ಮೊದಲ್ ಮಾ ತಗೊಂಡ್ದು ಕರೆಕ್ಟ್ ಹಸೆರಲ್ಲೆ ಮಾಡ್ಕೊಂಡಿಲ್ಲವು
ಹ್ಮ್
ಹಂಗೆ ಬರೋಸೆ ಮ್ಯಾಲ್ ಬುಟ್ಟಾರ ರೊಕ್ಕ ಕೊಟ್ಟು
ಹ್ಮ್ ಹ್ಮ್
ಓ ಅರ್ಧ ಅರ್ಧ ಆಗ್ಯವ ಅರ್ಧ ಆಗಿಲ್ಲ
ಹ್ಮ್ ಹ್ಮ್
ಅದ್ರಾಗ ಈಗ ಹೆಸ್ರಲ್ಲ ಮಾಡಿದ್ರ ನಲವತ್ತದ ದಿನ ತನ ಬರ್ತ ರಿಗ್ ಕ್ಯಾನ್ಸಲ್ ಮಾಡಕ್ ಹಂಗಾಗಿ ಕ್ಯಾನ್ಸಲ್ ಮಾಡ್ಕೊಂಡಾರ ಅವ್ರು ಮಾರಬೇಕ್
ಹೆಸರ್ಲೆೇ ಮಾಡಿದ್ದು ನಲ್ವತ್ ದಿನ ತನ ಆಮೇಲೆ ಕ್ಯಾನ್ಸಲ್ ಮಾಡ್ಕೆಬಹುದನ್
ದ್ರ ಈಗ ನಿನ್ ನನ್ ಹೊಲ ನಿನ್ಗ ಮಾರಿನನಪ್ಪ ಅಂದ್ರ ನೀನ್ ರೊಕ್ಕ ಕೊಟ್ಟ ಹೆಸರಲೇ ಮಾಡ್ಕಂಡಿರ್ತಿಲ್ಲ
ಹ್ಮ್
ನಲ್ವತ್ತ್ ದಿನ ಬೇಕಾದ್ ಪ್ರೋಸೆಸ್ ಕಂಪ್ಲೀಟ್ ನೀನ್ ಹೆಸರಾಗಕ
ಹ್ಮ್
ಆಗ ಇಲ್ಲ ನಂದ ನಾನ್ ಹೋಗಿ ಏನಾನ ನಂದ್ ಮಾರಿಲ್ಲ ಹಂಗ ಹಿಂಗ‌ ತಕ್ರಾರಟ್ನಿ ಅಂದ್ರ ಕ್ಯಾನ್ಸಲ್ ಆಗ್ತ ಮತ್ ಕೋರ್ಟ್ ಕೇಸಿಗೆ ಬಿಳತ್ತದ್
ಈಗ ಕೋರ್ಟಿಗ್ ಹೋಗ್ಯದನ ಅದ್
ಹ್ಮ್ ಕೋರ್ಟಿಗ ಹೋಗ್ಯದ್
ಕೋರ್ಟಿಗ್ ಹೋಗ್ಯ ಬಗೇರ್ರಿಸಿಬೇಕನ ಮತ್ ನೀವ ರೊಕ್ಕ ಕೊಟ್ಟಿರ್ತರಿಲ್ಲ ಅವ್ರಿಗೆ ಕೇಳ್ಬೇಕು ಕೊಟ್ಟರಿಗ ಹೋಗಿ
ಕೇಳಿರ್ತೀವು ನಮ್ಗ ಆಸ್ತಿ ಕೊಡ ಅಂತಾರ ರೂಪಾಯಿ ಕೊಡೋಲ್ಲ ಏನು ಕೊಡಲ್ಲ ನಮ್ದ ಅದು ಆಸ್ತಿ ಅಂತಾರ ಅವರು ಹಿಂಗಾಗ್ಯ ಅವು ಹ್ ಎಲ್ಲ ತಗೊಂಡಿವ ಬಡಿಗಿ ಕಾನೂನ್ ಮುಂದೆ ಏನ್ ನಡೀತದ ಬಡಿಗಿ ತಗೊಂಡ್ರಿ.
ಹ ಹಾ. ಹ ಹ. ಲಾಸ್ಟ ಮಿಕ್ಕಿ ನಿಂತಾಗ ಒಂದ ಆಯ್ಕಿಗೆ ಗೆಷಿ ಹಿಂಗ ಆಯ್ಕ್ ಬುಡಬೇಕ್ ನೆಣ ಆ.
ಏ ಬಾಳ ಬಾಳಾಗ್ಯ ಒಲ್ಯ ಅಂತವು ಎಷ್ಟ. ಎಷ್ಟೊಂದ ಮಾಡ್ತೇಳ ಎಷ್ಟೊಂದ ಮಾಡ್ತಿದ್ದವು.
ಅಲ್ಲ ಅಷ್ಟ ಮಾಡಿದ್ರುನು ಅಂಜ ವಲ್ರು ಮಂದಿ.
ಏ ಅಂಜತಾರ ಮಾಡರ್ ಮಾಡಿ ಕೊಟ್ಟು ಹೋಗ್ಯಾರ ಅಣ್ಣತಂಬ್ರ ಇದ್ದಾಗ ಏನ್ ಮಾಡ್ತಿ. ತಲ್ಲೆ ಮನ್ಯಗ್ ಅಣ್ಣತಮ್ಮರ ಇದ್ದಾಗೆ
ಹ್ ಹಾ.
ಹೊರಗಿನ ಮಂದಿಗ ಏನ್ ಅಂಜಸದೂ ಹೊರಗಿನ ಮಂದಿಗ ಅಂಜಸದ್ ಬುಡುನೌನ್ ಒಂದ್ ನಿಮಿಷದ ಕೆಲ್ಸ ಅಲ್ಲ.
ಅದೇ ಅಂದೆ ಮತ್ತ ಆನಮನಿ ಮಾಡಿದಾರ ಮಂದಿ ಅಂಜಲರಾದಂಗ್ ಇರಂಗಾರನು
ಹ್ಮ್ ನಮ್ಮನೇನ ಅಣ್ಣತಮ್ಮರೇ ಮಾಡಿದಾಗ ಏನ್ ಮಾಡ್ತಿ
ಹ್ಮ್
ಮೋಸ್ ಮಾಡಾರ ಹೊರಗಿನವ್ರು ಮಾಡಲ್ಲ ಮನೆಯನವರೆ ಮಾಡ್ತಾರ
ಅದುನು ಬರಾಬರಿಬಿಡು.
ಹ್ಮ್ ಅದ್ರಾಗ ನಮ್ ದೊಡ್ಡ ದೊಡ್ಡ ಮನ್ಯಾಗ ಅವ್ರದ್ದ ಇರ್ತದ ಬಾಳ.
ಹ್ಮ್ ಒಳಗೊಳಗೆ ಕಡಕ್ ಮಾಡಿಕಾಂತ ಒಂದ್ ಲಾಸ್ಟಿಕ್
ಅದು ಏನಾಗಿತ್ತು ನಮ್ ನಮ ಮು ಮುತ್ಯ ಅಂದು ಅಣ್ಣ ತಂಬ್ರು ಇಬ್ ನಾಕ್ ಮಂದಿದ್ರಲ್ಲ ಒಬ್ಬತ್ತ ಗಂಡ ಮಕ್ಳ ಇರ್ಲಿಲ್ಲ.
ಹ್ಮ್
ಆತ ಆಸ್ತಿ ಮಾರಕತ್ತಿದ್ದ ನಮ್ ಬಾಜು ಹೊಲ್ದದೆ ಆಸ್ತಿ ಇತ್ತು ನಮ್ದು ಬೇರೆ ಕಡೆ ಹೊಲ ಇ ಅದ್ರನಾ ಮಾರಿ ನಮ್ಮಲ್ಲ ನಮ್ಮ ಅಸ್ತಿರ್ಬಾಜು ಮತ್ತ ಮತ್ತೊಬ್ಬರ ಯಾಕ್ ತಗಂ ಅಂತ ಹೇಳಿ ನಾವೇ ತಗೊಂಡಿದ್ವಿ.
ಹ್ಮ್.
ಈಗ ಅವ್ರ ಮಕ್ಳು ದೊಡ್ಡವರಾಗಿ ನಾವ್ ಮಾರಿಲ್ಲ ಆಸ್ತಿ ನಮ್ಮ್ ಅಪ್ಪ ಏನೋ ಮಾಡ್ಯನ ಅವಾಗ. ಕುಡಿತದಂಗ ಮಾಡತಿದ ಲೆಕ್ಕದ ಮೇಲೆ ಇರ್ಲರ್ಡೆ ಅಂಗ ಮಾಡ್ಯನ.
ಹ್ಮ್.
ಈಗ ನಾವ್ ಮಾರಿಲ್ಲಾ ನಮ್ಗ್ ಬೇಕಾ ಆಸ್ತಿ ಅಂತ ಅವ್ರು ಬಿದಾರೆ ಹೆಣ್ಮಕ್ಳ ಅವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ.
ಹ್ಮ್ ಹ್ಮ್ ಎಷ್ಟ
ಅದೊಂದು ಐವತ್ತೈದು ಎಕ್ರೆ ಆದ ರಿ ಬಿಟ್ಟು ಬೀಳು ಬಿದ್ದದ. ಪುರ ಒಂದೇ ಹಾಸಿಗೆ.
ಒಂದೇ ಹಾಸಿಗೆ ಐವತ್ತೈದು ಎಕ್ರೆ ಆದ.
ಐವತ್ತೈದು ಎಕರೆನೆ ಆದರ ಬಾಜು ಇನ್ನೊಂದು ನಲವತ್ ಎಕರೆ. ಅದ ನಮ್ಮ ಇನ್ನೊಬ್ಬ ಮುತ್ಯ ಅವ್ನಿಗೆ ಗಣ ಮಕ್ಳೆಲ್ಲ ಅದ್ರನು ಹೊಲೆಯರ್ಗ್ ಮಾರದ ಅದು. ನಲವತ್ ಅವ ವರ್ಷ ವರ್ಷ ನಲವತ್ ಲಕ್ಷ ರೂಪಾಯಿ ಕಬ್ ಬೆಳಿತನ ನಮ್ ಮುಂದೆ. ನಾವ್ ಇದ್ ಅಲ್ಲ ಬೀಳ ಹಾಕೊಂಡು ಕುಂತ್ವಿ.
ನೀವುನು ಹಾಕ್ಬೇಕು ನಿಮ್ಗ ಏನಾಗಿದೆ.
ಏನ್ ಹಾಕ್ಬೇಕು.
ಕಬ್ಬು ಅವು ಹಾಕ್ಬೇಕು.
ಏ ಇದ್ ನಾವು ಬೆಳಕೊಂಡು ತಿನ್ನೋ ಹೊಲ್ದಾಗ ಆಗ್ತಿವಿ ಅದು ಕೋರ್ಟ್ ಕೇಸ್ನಾಗ ಬಿದ್ದದ ಯಾರು ಉಣಂಗಿಲ್ಲ ಅದು.
ಆಯ್ತ ಅಷ್ಟೇ ಏನ್ ಅದು.
ಅಷ್ಟೇ ಅದು ಪುರ ದೊಡ್ಡ ದೊಡ್ಡ ಗಂಡಿ ಹೆಂಗ ಬೆಳೆದವಂಡಿ ಅದು ಅಲ್ಲಿ ಕಾಡಾಗದದು.
ಹ.
ಎಲ್ಲಾ ಮಂದಿ ಅದು ನೋಡಿದ್ರ ಕಣ್ಣು ಉರಿತದ. ಊರಿಗೆ ಹ ಅವ ನ ರೋಡ್ ಮ್ಯಾಗ ಊರಿಗೆ ಹೋಗಗ ಬರಗ ನೋಡಿದ್ರ
ಅಲೋ ನಾಲ್ವತ್ತ ಎಕ್ರ ಮತ್ತತ ಆ ನಮ್ಮನ ಬಿದ್ದದ ಅಂದ್ರ ಮತ್ತ ಹೆಂಗ ಆಗಲ್ಲ ನಲ್ವತ್ ಎಕರೆದ ಏಷ್ಟ್ ಮಂದಿ ಬದಕ್ ಗೊತ್ತ ನಮ್ಮಂತವು.
ಸ ಅದ ಹಂಗೆ ಅನ್ಸ್ತದಲೇ ಇದ್ದೋರಿಗೆ ಏನ್ ಗೊತ್
ಅದೇ ಮಾತ
ಹೋಗ್ಲಿ ಬಿಡು ಅವೆಲ್ಲ ನಮ್ಮ ಅಪ್ಪದವ್ರ ಕೈಯಾಗ ನೋಡಮ್ಮ. ಅವರು ಬಗೆೇರ್ಸರ ಬಗೇರ್ಸಬೇಕಲ್ಲ ನಾವರ ಮುಂದ್ ಬಗೇರ್ಸಮ್ಮ.
ಇಲ್ಲ ಅಲ್ಲ ನಲವತ್ ಎಕ್ರೆ ದಾಗಾ ಕುಂತ್ ಉನ್ತೀನಿ ನಾನು.
ಅಪ್ಪಾಯನಂತ ನಾವು ಕಿತ್ತಾಡ ಬದಲು ಕಿತ್ತಾಡ ಬದ್ಲು ಎಸ್ಬೇಕ ಅಸು ರೊಕ್ಕ ಜಾಸ್ತಿ ಕೊಟ್ಟ ತಗೊಂಡು ನಮ ಇದ್ದಾಗ ಮಗನ ನ ನನ್ಗ್ ಬಂದ ಪಾಲನೆಗೆ ಆರಾಮ್ ಇರ್ತಾನವ ಅಂತ ಹೇಳಿ ನಮ್ಮ ಅಪ್ಪಂದ.
ಹ್ಮ್ ಅದ ನೀವ್ ಅಪ್ಪನದ್ರಗೆ ಆರಾಮ್ ಇರ್ತಿ ಅರವತ್ತೊಂದ್ರನು ಮನಗಂಡ ಇರ್ತಿ ಆರಾಮ.
ಹ ಇದ್ರಾಗ ಇದ ಕಿರಿಕಿರಿದಾಗ ನನಗೆ ಇರ್ಲಿ ಮುಗಿ ನನ್ ಮ್ಯಾಗೆ ಮುಗಿಲಿದಲ್ಲ ಕಿರಿಕಿರಿ ಅಂತ ನಮ್ಮ ಅಪ್ಪಾ
ಹ್ಮ
ಇದ್ದಯ್ದೊಬ್ನಿಗೆ ಎಲ್ಲಾ ಕಷ್ಟ ಪಡಬಾರದ ಅಂತ ಅವ ಏನ್ ಮಾಡ್ತೇವ ಬಗೆೇರಲ್ಲ. ಅಂದ್ರನು ಮನ್ಸ ಕಾಡೋದಲ್ಲೇ ಅಷ್ಟ ಸುಮ್ನೆ ಬಿಟ್ ಕೊಡೋದನ
ಹಾ ಅಲ್ಲಲೇ ಅದ್ ಮಾಡ್ಬೇಕಂದ್ರೆ ಎಷ್ಟ ಕಷ್ಟ ಪಡುಬೇಕ್ ಗೊತ್ತ. ಒಂಬ್ಬತ್ತ ಎಕರೆ ಅಂದ್ರ ಸುಮ್ಮನೆ ಆಗ್ತದ ಹಾ ಅದೇ ಮತ್ತ. ಈಗಿನ ಕಾಲದಾಗ ಹೆಚ್ಚ ಅಷ್ಟ. ಜಾಸ್ತಿ ಮಾಡೋದೇ ಆಗಲ್ಲ ಹೇಳ್ಬೇಕು. ಇದರಗೂ ಏನಾರ ದೋ ನಂಬರ್ ಮಾಡಿ ಮಾಡಬೇಕ್ ಮಾಡಿದ್ರ ಒಂದ ಹತ್ತ ಹದನೈದ್ ಎಕರೆ ಮಾಡ್ತಾರ ಬಾಳ ಅಂದ್ರ
ಹ್ಮ ಬಾಳಾದ್ರ
ಹ್ಮ್ ಅಷ್ಟ್ ನಲ್ವತ್ತ ಎಕರೆ ಅಂದ್ರೆ ಒಬ್ಬನ್ ಆಯಸೆ ಮುಗಿತದ ಅದ್ರೊಳಗ್ ಗಳಿಸ ಬೇಕ್ ಅಂದ್ರ
ಹ್ಮ್.
ಒಂದು ಶತಮಾನಿನೆ ಆಗರ್ತದ ಹಂಗೆ ದನ್ ಅಂತ.
ಬಾಳ ಬಂತ ನಮ ಕೆಸ
ಹ ನೀವು ನೀವು ನೆಗ್ಲೆಕ್ಟ್ ಮಾಡಿ ಬಿಟ್ಟಿರ್ತರಿ ಅಪ್ಪಾ ಮತ್ತ ಆಗವೆಅವು
ಹಾ ಅವಾಗಿನ ಕಾಲದಾಗ ಬರೋಸ ಮೇಲ್ ಬಿಟ್ಟಾರಲ್ಲೇ ನೆಗ್ಲೆಕ್ಟ್ ಅಂತಲ್ಲ ಒಂದ ಒಂದೊಂದು ಅರವತ್ತ ವರ್ಷದಿಂದ ಏನ್ ಬಿಡ ಮನೇನವಾರ ಯಾರಪ್ಪ ಎಲ್ಲಿಗ್ ಹೋತಾರ ಮಾಡ್ತಾರ ಅಂತೇಳಿ ಸುಮ್ಮ್ಗ್ಯಾರ
ಹ್ಮ್ ಅವ್ರ ಅವ್ರ ಜೊತೆಗ್ ಮಾತಾಡಲ್ಲ ನೀಗ್ ನೀವ ಮತ್ತ
ಹಾ
ಅವ್ರ ಜೊತೆಗೆ ಮಾತಾಡಲ್ಲ
ಮಾತಾಡ್ತ ಏನ್ ಮಾಡ್ತ ಹೆಣ್ಮಕ್ಳತಾರ ಸುಮ್ಮ ಮನಿಗೆ ಅವರು ಕೊಟ್ಟು ಮನಗ್ ಗಂಡನ ಮನೆಗ್ ಹೋಗ್ಯಾರ ಬಂದಾಗಒಮ್ಮೆ ಸೀರಿ ಉಳಸದ ಮಾಡ ಮಾಡ್ತಾರ ನಮ್ಮಮನ್ಯಾಗ್
ಮತ್ತ್ ಅಷ್ಟ ಮಾಡಿದ್ರ ಭೀ ಅವರು ಬಿಡಲ್ ಆಗ್ಯಾರ
ಹ್ಮ ಹ್ಮ್ಮ್ ಅವ್ರ ಬಿಡ್ತಾರಲಿ ಅವ್ರ ಗಂಡದವ ಹೆಂಗರ್
ಹ್ಮ ಹ್ಮ
ಬಂದರ ಲೇ ಅವರ ಹೊರಸಾಕೋಕ ಬಂದರ ಓನ್ ಮಾಡತು ಏನ್ ಇನ್ನ ಏನ್ ಮಾಡಕ್ ಆಗಲ್ಲ ನಾ ಆದ್ರ ಮ್ಯಾಲ ಬರ್ದಿರ್ತದೆ ಯಾರು ನೋಡಬೇಕ ಯಾರ ಇಲ್ಲಾ
ಆದ್ರ ನಮ್ಮ ಅಪ್ಪ ನಾ ಇರತ್ತನ ಯಾರಾ ನಾವನು ನಮ್ ಉ್ಲಕಿಲ್ಲಲ್ಲ ಅವ್ರಿಗ್ ಉಣ್ಣಾಕ್ ಬಿಡಲ್ಲ ಅಂತನಮ್ಮಪ್ಪನ ಅಟ ಅಭಿಮಾನ ಕಡತದೋ
ಮ ಕಣ್ಣ ಮುಂದ ಅಟ್ಟ ಹೊಲ ನಲವತ್ತ್ ಎಕ್ರೆ ಹಿಂಗ ಆಸ್ತಿ ಕಣ್ರ ಹೆಂಗ ಆಗತ್ತ ಗೊತ್ತ ಸುತ್ತ
ಹಾ ಇನ್ನು ದೂರ ಎಲ್ಲೇನ ಇದ್ರ ಏನ್ ಅನ್ಸಲ ಊರ್ ಮುಂದೆ ಇದ ಆಸ್ತಿ ಅಂದ್ರೆ ಏನ್ ಆದಿಲ್ಲ ಅದ
ಹ ಮತ್ತ ಅಲ್ಲ ನೋಡಿದ್ರ ಹೆಂಗ್ ಕಾಣತ್ತ ನಡವ ನಲವತ್ ಎಕರೆ ನಡಡ್ಬರ್ಗ ಒಂದ್ ಮನಿಗೆ ಕಟ್ಟಿಸಿಗ ಇವಾಗ್ ಒಂದ್ ಐದ ಎಕರೆ ಮನಿಗೆ ಹೋಲಕ್ಕ ಸುತ್ತ ಹೆಂಗ ಇರತ್ತ ಹೊಡದ್ರ ನೋಡಿದ್ರ ಯೋಚನೆ ಮಾಡಿದ್ರೆ ಮೈ ಜುಮ ಅಂತದ
ಇತ್ ಅಷ್ಟು ಬೀಳ ಬದದಂದ್ರೆ ಹೆಂಗ ಅನ್ಕ್ಕಿಲ್ಲ ಅವನ ಏನ್ ಮಾಡಕ ಆಗಲ್ಲ
ಅದ ಒಂದೇ ಆಸ್ತಿ ಎಲ್ಲಿ ಸಿಗ್ಬೇಕಕ್ಲಿ ಅಣ್ಣಾ ಅಂತಪ್ಪರಿ
ಹ್ಮ್ ಅಲ್ಲಾ ಇದ ನೂರ ಎಂಟ ದಿನಕ್ಕೆ ಒಂದ್ ಏಳ ಎಂಟ ನ್ಯಾಯ ಮಾಡಿ ಬರ್ತನ ಮಾನ್ಯದ ನ್ಯಾಯ ಬಗೆ ಹರ್ಸೋದಾಗಲ್ಲ
ಹಹ್ ಹ ನಿನ್ನ ಊರ್ ಮಂದಿಗಡೆ ಬಗಿಹರಸ್ತಾರ ಅಂದೇನ.
ಹು ಮನ್ಯಾನ ನ್ಯಾಯಾ ಬಗೆಹರ್ಸ.
ಹೇಳಕ್ಕ ಏನ್ ಜಾಸ್ತಿ ಮಾತಾಡಕ ಆಗಲ್ಲಲ್ಲ ಅದ್ರಂಗ ನಡಿ ಮಾಡ.
ಮಂದಿಗ ಆದ್ರ ನಾಕ್ ಮಂದಿ ಒಂದ ಮ್ಯಾಚ್ ಹೆಚ್ಚಿಗ ಒಂದ ಮ್ಯಾಚ್ ಕಂಬೈದು ಹೊಡುದು ಮಾರ. ಬೈಬೇಕ ಇದನ್ನ ಮಾಡಿದ್ರ ಒಪ್ಪಬಹುದು.
ಹು ಇವರ ಏನ್ ಮಾಡತಿ.
ಮನ್ಯಾನ ಅಕ್ಕಾ ತಂಗಿಯರಿಗೆ ಹೆಂಗ ಹೊಡ್ಯಾಕ ಬರ್ತದ.
ಅದೇ ಮತ್ತ ಹು ಅದುನ್ನು ಕರೆಕ್ಟೇ ಅದು ಎಂದೇ. ಏನು ಮಾಡಕ್ ಗಣಮಕ್ಳ ಇದ್ರೆ ಏನಾರರು ಒಂದ ಮಾಡ್ಬಹುದ ಬಾ ನಿಂದ.
ಹು ಗಣಮಕ್ಕಳಿಗೆ. ಗಣಮಕ್ಳ ಇದ್ರರು ಅವರು ಮಾಡ್ತಿರ್ಲಿಲ್ಲ ಹಿಂಗ ಆಸ್ತಿ ಮಾರ್ಯಾರ ಬಿಡ ಅಂತ ಹೇಳಿ ಸುಮ್ಮಆಕಿದ್ರು.
ಹು ಹೌದು
ಈಗ ಎಲ್ಲಾ ಕಾನೂನು ಈ ಹೆಣ್ಮಕ್ಳ್ದುಗಳು ಆದವಲ್ಲ.
ಹಚ್ಚ ನಿಂದ್ರ ಹಚ್ಚ ನಿಂದ್ರ.
ಸರಿ ಸರಿ